ರೀ ವೆಂಟ್ರಾವು
ಎಲ್ಲ ನೆನಪಾದರೀ ಬಾಳ ನೆನಪಾದರೀ
ಹೌದಿ ಎಲ್ ಭೇಟಿ ಹೇಗಿದ್ದೀವ್ರಿ
ನೀವ್ರೀ ನಾವು ನೀವು ಹೋಗು ನಾವು ಬೇರೆ ಪ್ರೈಮರಿ ನಾವು ಬೇರೆ ಪ್ರಾಥಮಿಕ ಶಾಲೆ ಹೋಗ್ತಿದ್ವಿ ನೀವು ಬೇರೆ ಪ್ರಾಥಮಿಕ ಶಾಲೆ ಹೋಗ್ತಿದ್ರಿ ನಾವು ಮಲಮೂತ್ರ ಹತ್ರ ವಿಸರ್ಜನೆ ಮಾಡಕ್ ಹೋಗಾಗ ನೀವು ನಾವು ಎದ್ರಾಗ್ತಿದ್ದೀವಿ ಅಲ್ಲಿ ಪರಿಚಯಾ ಆಗಿದ್ದು ನೀವು
ಹೌದ್ರಿ
ನಮ್ಮ್ ನಮ್ಮ ಪ್ರಾಥಮಿಕ ಶಾಲೆ ನಿಮ್ಮ ಪ್ರಾಥಮಿಕ ಶಾಲೆೆಗೆ ಭಾರಿ ಅಪ ವಿರುದ್ಧವಾಗಿತ್ತು
ಹ್ಮ್ ನೀ ಬರ್ತಿದ್ದಲಾ ಅಲ್ಲಿ ನಮ್ಮನ್ ನಮ್ನೆ ಬಜು ಒಂದ್ ಹುಡ್ಗಿ ಇತ್ತು ಅವ್ರ ಮನಗ್ ಬರ್ತ ಲ್ಲ ನೀ ಅವಾಗ ಪರಿಚಯಾಗಿ ಸ್ವಲ್ಪ ಸ್ವಲ್ಪ
ಹ್ಮ್ ನಿಮ್ಮ ಮನೆ ಬಾಜು ಹುಡ್ಗಿ ಏನು ಎಲ್ಲೇ ಹೋಗಾಳಲ್ಲ
ಹ ಹಾಕಿ ಪ್ರವಾಸಕ ಹೊಗ್ಯಾಳ
ಹ್ಮ್
ಮುಗೀತಲ್ಲಾ ಈ ವರ್ಷ ಕಾಲೇಜ
ಹ್ಮ್
ಅದಕ್ಕ ಅಕ್ಕ ಪ್ರವಾಸ ಕೈಗೊಂಡ ಹೋಗಳ್ ಅಲ್ಲಿ ಪ್ರವಾಸಕ್ಕ
ಜೋರದ
ಹ್ಮ್ ನಾಕೈದ್ ದಿವ್ಸ ಏನ ಹೋಗ್ಯಾರ ಅನ್ಸತ್ ಅವ್ರ ಅವರು ಅವ್ರ ಕ್ಲಾಸ್ದವ್ರೆಲ್ಲಾ
ಹ್ಮ್
ಏಕಿ ಬಾಳ ಇಂತಾವ ಎಲ್ಲಾ ಎಲ್ಲಾ ಉಪಾಯ ಮಾಡ್ತಿದ್ಲು ಒಂದನು ಕರೆಕ್ಟ್ ಆತಿದಿಲ್ಲ ಈ ಸಲ ಹದ್ ಬಿ ಹೋಗೇ ಬಿಟ್ಟಾಳ
ಹ್ಮ್ ಈಸಲಿ ಸರಿ ಏನು ಪೂರ್ಣಗೊಂಡೈತಿ ಹ್ಮ್ ಸಾಧಿಸಿರ್ಲಿ ಸರಿ
ಹ್ಮ್ ಬರಿ ಅಂದಂದು ಬಿಡದಾಗಿತ್ ಪಾ ಹುಡುಗಿ
ಹ್ಮ್
ಈ ಸಲ ಹೋಯ್ಬಿಟ್ಲು ನಾವೆಲ್ಲಿಗೂ ಹೋಗೋದಿಲ್ ನೋಡ್
ನೀವು ನಿಮ್ಮ ನೀವು ನಿಮ್ಮ ಆ ಕಾಲೇಜ್ ಮುಗ್ದಿಂದ ನೀವು ಒಂದ್ಸರಿ ಹೋಗಕ್ ನೀವು ಐದಾರ್ ಜನ ಬಾಯ್ಸ ನಾಕೈದ್ ಜ ಜನ ಗರ್ಲ್ಸು
ಅಯ್ಯಯ್ಯಯ್ಯಯ್ಯ ಏನಿಲ್ಲ ನಾವು ನಮ್ಮ್ ಮನ್ಯಾಂದರು ಮಾಡ್ತೀವಲ್ಲ ನಮ್ಮ್ ಮನ್ಯಾನೋರ್ ಜೊತೆ ಹೊಂಟ ಬಿಡದು ಅಷ್ಟೇ ನಾವು ಹೋಗಿದ್ವಿ ನಮ್ ಮನಿಗೆ ನಾವು ನಮ್ಮ್ ಮನ್ಯಾಗ ನಮ್ ಕುಟುಂಬ್ದೋರು ಎಲ್ಲ ಅಂದ್ರೆ ಈ ತರ ಪ್ರವಾಸ ಅಲ್ಲ ನಮ್ಮ ಅಜ್ಜಿ ಅವ್ರ ದೇವ್ರದ ಅವ್ರ್ ಮನಿ ದೇವ್ರಿಗ್ ಹೋಗಿದ್ವಿ
ಹ್ಮ್
ಅಂದ್ರೆ ಅದು ನಮ್ಮೂರಿಂದ ಒಂದ ಆ ಯ ಆರ್ಯೋಳ್ ತಾಸ್ ಆಗತ್ತ ದಾರಿ
ಹ್ಮ್
ಹೋಗಿದ್ವಿ ಆ ಇವತ್ ರಾತ್ರಿ ಹಿಂಗ್ ಬಿಟ್ ನಾಳೆ ಮುಂಜಳೆ ಮುಟ್ಟಂಗ್ ಹಂಗಿತ್ತದ
ಹ್ಮ್
ನಮ್ದೇ ಸ್ವಂತ ಗಾಡಿ ತಗೊಂಡು ಎಲ್ಲಾರೂ ಕುಟುಂಬ್ದೋರ್ ಹೋಗಿದ್ವಿ ನಾವು ನಮ್ಮ ಕುಟುಂಬ ಒಂದು ನಮ್ಮ ದೊಡ್ಡಪ್ಪ ದೊಡಮ್ಮ ಅವ್ರ್ ಕುಟ್ ಟುಂಬ ಒಂದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ್ ಕುಟುಂಬ ಒಂದು
ಹ್ಮ್
ನಮ್ಮದ್ ಜ್ಜಾ ನಮ್ ಅಜ್ಜಿ
ಹ್ಮ್
ಎಲ್ಲಾರು ಸೇರ್ ಹೋಗಿದ್ವಿ ಅವತ್ತು ಫುಲ್ ಮಜಾ ಹೊಟ್ಟೆ ನೋವು ಮುಕ್ಕೊಂಡೆ ಇಲ್ಲ ಎಲ್ಲರೂ ಹಿಂದ್ ಕುಂತಿದ್ವ ಹುಡುಗುರು
ಹ್ಮ್
ಫುಲ್ ಎಲ್ಲಾ ಹಾಡ ಹಚ್ಕೊಂತ ಡ್ಯಾನ್ಸ್ ಮಾಡ್ಕೊಂತ
ಹ್ಮ್
ಭಾರಿ ಇರ್ತದ್
ಹ್ಮ್ ಏನೇನ್ ಮಾಡಿದ್ರಿ
ಏನಿಲ್ಲ ಅವತ್ತಂತೂ ಹೋಗಾಗ್ ಮಕ್ಕೊಂಡೆ ಇಲ್ಲ ಮಸ್ತ್ ಹಾಡಕ್ ಕ್ಯಾಳ್ಕೋತ ಡ್ಯಾನ್ಸ್ ಮಾಡ್ಕೊಂತ ಹೋದ್ವಿ
ಹ್ಮ್
ಆಯ್ತ್ ಅಲ್ಲಿ ಹೋಗಿಂದ ಏನದು ಎಲ್ಲಾ ಫ್ರೆಶ್ ಅಪ್ ಆಗಿ
ಹ್ಮ್
ಅಂದ್ರ ಇಲ್ಲಿ ಅಡಗೆ ಮಾಡಿದ್ರಾ ನಮ ಇವ್ರ ನಮ್ಮ್ ಮನೇಯನವ್ರ
ಹ್ಮ್
ಅದು ಮಾಡಿ ದೇವ್ರಗೆ ನೈವೇದ್ಯ ಕೊಟ್ಟು ಊಟ ಅದು ಮಾಡಿ
ಹ್ಮ್
ದೇವರ
ನೀವೇ ನೀವೇ ಮಾಡಿದ್ರಿ. ನೀವೇ ಎಲ್ಲಾ ತಗೊಂಡೋಗಿ ನೀವೇ ಅಡ್ಗೆ ಮಾಡಿದ್ರಿ.
ಹಾ.
ಹ್ಮ್ ಹ್ಮ್.
ದೇವ್ರಗ್ ಹೋಗೋರು ಒಂದಿಷ್ಟು ಜನ ದೇವ್ರರಿಗೆ ಹೋದ್ರು ಒಂದಿಷ್ಟ ಜನ ಅಡಗೆ ಮಾಡಿದ್ರು.
ಹ್ಮ್.
ಮತ್ ಆಮೇಲೆ ಅಡ್ಗೆ ಮಾಡಿದವರು ಹೊಳ್ಳಿ ದೇವ್ರಿಗ ಹೋದ್ರು. ಮತ್ತೆ ದೇವ್ರಿಗೆ ಹೋದರು ಹೊಳ್ಳಿ ಬಂದ್ರು. ಆಯ್ತು ಮತ್ ಆಮೇಲೆ.
ಏನೇನ್ ಮಾಡಿದ್ರಿ ಅಡಿಗಿ.
ಅಡ್ಗಿ ಏನು ಹೋಳ್ಗಿ ಮಾಡಿದ್ರ ಕಡಬ ಅನ್ಸುತ್ತ.
ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ನೀವೇ ಅಡ್ಗೆ ಮಾಡ್ಬೇ ಏನೋ ಹೋದೋರೆ ಅಡ್ಗೆ ಮಾಡ್ಬೇಕೇನ ಅಲ್ಲಿ.
ಹಂಗೇನಿಲ್ಲ ನಮ್ಮ್ ಮನೆಯ ಅಂದ್ರ ನಾವು ಎಷ್ಟೊಕ್ಕೊಂದ ಚೆನಾ ಹೋಗಿದ್ವಲ್ಲಾ.
ಇಲ್ಲ ಅಲ್ಲಿ ಸಂಪ್ರದಾಯ ಹಂಗೈತೆ ಏನಂತ ಕೇಳಿದೆ ಗುಡಿ ಸಂಪ್ರದಾಯ ಹ್ಮ ಹ ಹ್ಮ್ ಹ್ಮ್ ಎಲ್ಲ ಗ್ಯಾಸ್. ದು ತಗೊಂಡ್ ಹೋಗಿದೀರಿ ದಿನ್ಸಿ ಸಾಮಾನು.
ಹ್ಮ್.
ಹ್ಮ್ ಏನ್ ಅಲ್ಲೇ ಹೋಗ್ ತೊಗೊಳ್ಳೋದಿರುತ್ತ
ಇಲ್ಲ ಇಲ್ಲ ಇಲ್ಲಿಂದಾನೇ ತಗೊಂಡೋಗಿದ್ವಿ.
ಒಲಿ ಅಲ್ಲಿ ಹಾಕಿದ್ರೆನ.
ಹಾ ಅಲ್ಲಿರ್ತಾವ. ಅಂದ್ರೆ ಅಲ್ಲಿ ಗೊತ್ ತ್ತಿದ್ದರೊಬ್ಬ ಇದ್ರ.
ಹ್ಮ್.
ಅಲ್ಲೇ ಹೋಗಿದ್ವಿ ಹಿಂಗ ಬಾಡಿಗಿಗ ಹಂಗ ತಗೊಳೋದು.
ಹ್ಮ್ ಹ್ಮ್ ರೆಂಟ್. ಹ್ಮ
ಹ್ಮ್ ಆಯ್ತ್ ಮತ್ ಹೋಗಿ. ನಮ್ಮ ಅಣ್ಣ ಮದ್ಲೇ ದರ್ಶನಕ್ಕೆಲ್ಲಾ ಇದು ತಯಾರಿ ಮಾಡಿ ದ ಅಂದ್ರೆ ಹಿಂಗ. ಫೋನ್ ಒಳಗೆ. ಏನೋ ಬುಕ್ ಮಾಡೋದ ಇರ್ತೈತಿ. ಅದ್ ಮಾಡಿದ್ದ ನಾವ್ ಗೊತ್ತಿರ್ಲ್ಲಾರ ಫುಲ್ ಎಷ್ಟ ಷ್ಟೋ ತನ ಪಾಳಿ ಹತ್ಕೊಂಡ್ ಹೋಗ್ಬಿಟ್ಟೀವಿ. ಮತ್ತ ಆಮೇಲೆ ಅಲ್ಲಿ ಕೇಳಿದ್ದಾರಮಣ್ಣ ಹೆಂಗ್ ಹೋಗ್ಬೇಕ ಇದು ನಾವ್ ಹಿಂಗ ಅಡ್ವಾನ್ಸ ಬುಕ್ ಮಾಡಿದೀವಿ ಅಂತೇಳಿ. ಮತ್ತ ಅವ್ರು ಹೇಳಿದ. ಇದ್ರ ಮತ್ತ ಬೇರೆ ಕಡೆ ಕರ್ಕೊಂಡ್ ಹೋದ್ರು ಅಲ್ಲಿಂದ ಅಂತ್ರ ಇದು ನಾವು ಪಾಳೆ ಹಚ್ಕೊಂಡ್ ಹಿಂಗ್ ಹೋಗೋದು ಅಷ್ಟ. ಅಷ್ಟು ದೇವ್ರ ಮುಂದಿಂದ ಕಾಣಲ್ಲ
ಹ್ಮ್
ನಾವ್ ಅದು ಅಡ್ವಾನ್ಸ್ ಬುಕ್ ಮಾಡಿದ್ದು ಅಂದ್ರೆ ಫುಲ್ ದೇವ್ರದ ಗರ್ಭಗುಡಿ ಒಳಗೆ ಬಿಡ್ತಾರ.
ಹ್ಮ್ ಹ್ಮ್ ಹ್ಮ್
ದೇವರು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬರ್ಬೋದು.
ಹ್ಮ್
ಹಂಗಿತ್ತು ನಾವು ಹೋದಾಗ ಇನ್ನ ದೇವ್ರದ ಅಲಂಕಾರ ನ ಮಾಡಕತ್ತಿದ್ರು.
ಹ್ಮ್
ಅದು ಅಭಿಷೇಕ ಅದು ಮಾಡಿದ್ರು. ಆಯ್ತ ಒಳಗ ಹೋಗಿ ದೇವ್ರ ದರ್ಶನ ತಗೊಂಡು ಬಂದ್ವಿ ಮತ್ ಹೊರಗ.
ಹ್ಮ್ ಹ್ಮ್ ಹಂಗ್ ಮಾಡಾಕ್ ದುಡ್ಡು ಇರುತ್ತ ಎನ್ ಅನ್ನದು.
ಹಾ ಅದಕ್ ಮದ್ಲೆ ನಾವು ಎಷ್ಟೋ ಒಂದು ವಾರ ಏನ್ ಹದ್ನೈದು ದಿವ್ಸಕಿಂತ ಮುಂಚೆ ನಮ್ಮ ಅಣ್ಣ ಬುಕ್. ಮಾಡಿದ್ದಾ ಇಲ್ಲೇ. ನಮ್ಮ ಕುಟುಂಬದವ್ರ್ದ ಎಲ್ಲಾರ್ದು ಒಂದು ಹೆಡ್ನೈಡು ಜನ ಏನ ಹದ್ನಾರು ಜನ ಇದ್ವಿ ನಾವು.
ಹ್ಮ್
ಎಲ್ಲಾರ್ದು ಮಾಡಿದ್ದ ನಮ್ಮ. ಅಜ್ಜಿಯವರಿಗ ಅಷ್ಟು ನಡೆಯಾಕ್ ಅತಿದಿಲ್ಲ ಅಷ್ಟು ಪಾಳೆ ಅಲ್ಲಿ. ಗದ್ದಲ್ದಾಗೆಲ್ಲ. ಅವ್ರಲ್ಲೇ ಅಡಗಿ. ಅಡಗಿ ಅದು ನೋಡ್ಕೊಂತಾ ಇದ್ರು.
ಹ್ಮ
ಉಳ್ದವರೆಲ್ಲಾ ಹೋಗಿದ್ವಿ ಹೋಗಿ ದರ್ಶನ ತಗೊಂಡ ಬಂದು. ಎಲ್ಲಾರು ಊಟ ಮಾಡಿ.
ಹ್ಮ್
ಬರಾಗ ಮತ್ತಲ್ಲಿ ಇನ್ನ ಒಂದು ಅ ದೇವ್ರ್ದ ಊರ್ ಬರ್ತೈತಿ. ಅಲ್ಲಿ ಹೋಗಿದ್ವಿ ನಾವು ಹೋದಾಗ ಅಲ್ಲಿ ಎಲ್ಲ ಮುಚ್ಬಿಟ್ಟಿತ್ತದ ಗುಡಿ ಆ ಟೈಮಿಗೆ.
ಹ್ಮ್ ಹ್ಮ್
ಮತ್ತಲ್ಲೇ ಅವತ್ತು ಇತ್ತೊಂದ್ ದಿವ್ಸ ಇರ್ಬೇಕಂತಂದ್ರ ಮತ್ ಮರ್ದಿನ ನಾವ್ ಇ ಕಡೆ ಬರೋದಿತ್ತ ನಮ್ ಎಲ್ಲಾ ಪರೀಕ್ಷೆ ಇದ್ದು.
ಹ್ಮ್ ಹ್ಮ್
ಅದ್ಕೆ ಮತ್ತೇನಲ್ಲಿರ್ಲಿಲ್ಲ ಹಂಗೆ ಅವತ್ತೆ ಬಂದ್ಬಿಟ್ವಿ ಊರಿಗೆ. ಎಷ್ಟ ನೀವ ಎಲ್ಲಿ ಹೋಗಿಲ್ಲೆನ.
ನಾವ ಎಲ್ಲಿ ಹೋಗಿಲ್ ನೋಡ.
ಹ್ಮ್
ಏನು ಫ್ಯಾಮಿಲಿ ಜೊತೆ ಹೋಗೇ ಇಲ್ಲ ಜಾಸ್ತಿ ಹೋದ ಅಷ್ಟೇ ಅಲ್ಲೇ ಅ ನಮ್ಮ ನಮ್ಮ ಮಾಮನ್ ಮಗಳ್ದ ಜಡಿ ತಗ್ಯಾಕಷ್ಟೇ ಹೋಗಿದ್ವಿ.
ಹ್ಮ್
ಹಂಗ ಹಂಗಂದ್ರೆ ನಿಮ ನಿಮ ತರ ಅಲ್ ನಿಮ ತರ ನೋಡು ಅಂದ್ರ ನೀವೆಲ್ಲಾ ಒಂದೇ ಏಜ್ನೋರ್ ಜಾಸ್ತಿ ಜನ ಅದಿರಿ. ಒಂದೇ ವಯಸ್ಸಿನವರು. ನಮ್ದ್ರಾಗ ಹೆಚ್ಚು ಕಮ್ಮಿ ಏಜಗೋಳ್ ಅದಾವು.
ಹೇ ಹೇ ಹೇ ಫುಲ್ ದೊಡ್ಡೋರು ಇಲ್ಲ ಫುಲ್ ಸಣ್ಣೋರು.
ಹ್ಮ್ ಹಂಗಿರುವುದಕ್ಕಾಗಿ ನಾವ ಏನು ಮಾಡಕ್ ಆಗಂಗಿಲ್ಲ ಹಂಗ ಹೋದಾಗ. ಸುಮ್ಮನೆ ಇರ್ಬೇಕಕಾಕೈತಿ ನಮ್ಮ ನಮ ವಯಸ್ಸಿನವ್ರ ನಮ್ ವಯಸ್ಸನವ್ರೇ ಆ ಒಂದ್ ಐದ್ ಜನ ಇದ್ವಿ ಅಂದ್ರೆ ಏನಾದ್ರು ಮಾಡ್ಬೋದು.
ಹ್ಮ್
ಮತ್ತೆ ಹಂಗೆ ಈ ಕಡೆ ನಮ್ಮ ಇವರು ಇವರು ನಮ್ಮ ಪಪ್ಪನ್ ಕಡೆ ಹೋದ್ ಅಂದ್ರೆ ನಾವು ಎಲ್ಲರೂ ಒಂದೇ ಒಂದ ಏಜ್ನ ಒಂದೇ ವಯಸ್ಸನವರ ಆಗ್ತೀವಿ.
ಹ್ಮ್
ಮಾಡ್ಬೋದು.
ನಿಮ್ಮ ಮಮ್ಮಿ ಕಡೆ ಹೋದ್ರೆ ನೀನ್ ನಿಮ್ ತಮ್ಮಿ ಇಬ್ರೇ ಹೇ
ಹಾ ಸುಮ್ಮ್ ಇರ್ಬೇಕಾತೈತಿ ಹಾಡಾ ಹಚ್ಚಿರ ಅನಾಕು ಬರ ತಂಗಿಲ್ಲಾ ಹ ಹ ಹ ಇರ್ಬೇಕತೈತಿ ಹ ಏನು ಮಾಡಕ್ ಆಗಲ್ಲ ಹಂಗ ಆಗ್ತೈತಿ ಹಾ ಆದ್ರೆ ಇವಾಗ ಇವಾಗ ನಮ್ಮ ಮಾಮನ್ ಮಗಳು ಅಕ್ಕಿ ಅಕ್ಕಿ ಬಂದಾಳಲ್ಲಾ
ಹ್ಮ್
ಅಕಿ ಒಂದ ಸ್ವಲ್ಪ ಚೂಟದಾಳ. ನಮಗೆನ ಬೇಕಾಗಿತ್ತ ಅಕಿನ್ತ್ರು ಅಕ್ಕಿನ ಪರವಾಗಿ ಹೇಳಿಸ್ತೀವಿ. ಅಕಿ ಹೇಳ್ ತಡೆ ಎಲ್ಲಷ್ಟು ನಮ್ಗ್ ಏನ್ ಬೇಕಾದ್ರು ನಮ್ಗ್ ಹಾಡಾ ಬೇಕಾಗಿದ್ರ ಹಾಡ ಹೇಳ್ತೀವಿ. ನಮ್ಗ್ ಐಸ್ ಕ್ರೀಮ್ ಬೇಕಾಗಿತ್ತ ಅಂದ್ರ ನಮ್ಗೆ ಏನಾರ ಬೇಕಾಗಿತ್ತ ಅಂದ್ರ ಎಲ್ಲಾ ಅಕಿ ಅಕಿ ಫಸ್ಟ್ ಬಂದ ಕೇಳ್ತ್ ಹ್ಮ್ ಅಕಿ ಬಂದು ಫಸ್ಟ್ ನನ್ ಅಕಿ ಹೆಂಗ ಗೊತ್ತೈತೆನೋ ನಿಂಗ ಏನ್ರ ಬೇಕ ಏನು ಅಂತ ಕೇಳ್ತ ಆಕಿ ನನಗ ಫಸ್ಟ್ ನಿಂಗೆನ್ರಾ ಬೇಕಾಗೇ ತೆನಂತ ಹೂ ಬೇಕಾಗೈತೆೇ ಅನ್ನನ ಏನ್ ಬೇಕ ಅನ್ನನ ಹೇಳ ಅದ್ರ ಹೆಸರು ಹೇಳ ಅನ್ನನಾ ಹೋಗಿ ಹೇಳ್ ಬರ್ತಾಳ ನಂಗ್ ಅದು ತಿನಂಗ ಆಗೇತಿ ತಂದ್ ಕೊಡ್ರಿ ಅಂತ ಹೇಳಿ ಹೇಳ್ತಳ ಎಷ್ಟು ಬೇಕ ಅನ್ನನ ಎರಡ್ ಹೇಳ್ತಾಳ ತ ತನಗೊಂದು ಹೇಳ್ತಾಳ ನಂಗೊಂದ್ ಹೇಳ್ತಾಳ
ಹ್ಮ್
ಹಂಗಾಗಿ ಆಕ್ಕಿಗೂ ಆಕಿಗೂ ಲಾಭ ನನಗೂ ಲಾಭ
ಆಸೆ ಪೂರೈಸಗೊಂಡು ಬಿಡ್ಬೇಕು ಅಕಿನ್ ಹೆಸರ ಹೇಳಿ
ಹ್ಮ್
ಹ್ಮ್ ಚಲೋ ಅದಾಳಕ್ಕಿನ ಹೊಂಟಾಳ ಏನಕಿ ಶಾಲೆಗ
ಶಾಲೆಗ ಹೊಂಟಾಳ ಬಾಳ ಚೂಟ್ ಅದಾಳ ಮೊನ್ನೆ ಅವ್ರದ್ದು ಅ ಅಜ್ಜಾಂದು ಆ ಯಾವ್ದ ಇದ್ರ ಫಂಕ್ಷನ್ ಮಾಡಿದ್ರ ಅವರು ಅಜ್ಜದ ರಿಟೈರ್ಮೆಂಟ್ ಆಯ್ತು ಶಿಕ್ಷಕ ವೃತ್ತಿ ದಿಂದ ಅವಾಗ ಒಂದು ಅವ್ರಿಗೆ ಬೀಳ್ಕೊಡು ಸಮಾರಂಭ ಮಾಡಿದ್ರು ಪರಿವಾರದ ಪರವಾಗಿ
ಹ್ಮ್
ಅವಾಗ ಒಂದ್ ಒಂದು ಒಂದ್ ಫೋಟೋದಾಗ ಚಂದಾಗ ನಿಂತಿಲ್ಲ ನೋಡಕಿ
ಅತ್ತ ಶಾಲಿಗೆ ಹೋಗದೀತ್ತ ಏನು
ಬರಿ ಓಡಾಡೋದು ದಾಂಧ್ಲಿ ಮಾಡೋದು ಕಡೆಯಿಂದ ಈ ಕಡೆ ಜಿಗ ಗದು ಈ ಕಡೆ ಆಕಿ ಹೆಣ್ಣ್ಮಗಳದಾಳ ಅಂತೇನೆ ಅನಕ್ಕ ಆಗಂಗಿಲ್ಲ ಅಷ್ಟು ಜಿಗದಾಡ್ತಾಳ ಒಂದ ಫೋಟೋದಾಗ ಚಂದಗ ನಿಂತಿಲ್ಲ ಒಂದ್ರೊಳಗ ಹ್ಮ್ ಬಾಯಾಗ ಸರ ಇಟ್ಕೊಂಡಳ ಒಟ್ಟ ಚಂದಗ ನಿಂತಿಲ್ಲ ಫೋಟೋಗಳ್ದಾಗ
ಹಾ
ಈ ನಮ್ಮೂರೊಳಗ ಜಾತ್ರೆಗಳದವಲ್ಲಾ ಬಾ ಅಂತ್ ಹೇಳೇನಿ ಬರ್ತಾಳಂತ ಆದ್ರ ಬಂದ್ಲು ಅಂದ್ರೆ ಮಾಡು ಇಲ್ಲ ಸರಾ ಬಳಿ ಕೊಡಸ್ಬೇಕಂತ ಬಹಳಷ್ಟು.
ಹಾ
ಸ್ವಲ್ಪ ಸ್ವಲ್ಪ ಅಲ್ಲ.
ಮಥ ಕಲಾನಿಂಗ